ಹಲೋ ಹಾ ನಮಸ್ಕಾರ ಯಾರಪ್ಪಾ
ಇದು ನಾನ್ ನಿಮ್ಮ್ ಅಣ್ಣ ಕಣ ಇವ ನಿಮ್ಮ ನಿಮ್ ತಾ ನಿಮ್ಮ್ ಅಣ್ಣ ಎಲ್ಲಾ
ಹಾ ಹೌದೌದು
ಅವ ಏನು ಫೋನೇ ಸ್ವಿಚ್ ಅಪ್ ಮಾಡ್ಯನಲ್ಲಾ. ಹೌದಾ ಇಲ್ಲ ಅದೇ ಹಚ್ಚಿದೆ ಫೋನ್ ಸೀಚ್ ಅಪ್ ಆಯ್ತು ಅದಕ್ಕೆ ಆ ನಿನ್ ನಂಬರ್ ಇತ್ತಲ್ಲ ಒಂದ ಸ ಕೊಟ್ಟಿದ್ದ ಅವ್ ಫೋನ್ ಸೂುತ್ತ ತಪ್ಪ ಆದಾಗ ಅವ್ ಫೋನ್ ಮನ್ಗ ಬಿಟ್ಟಿದ್ ಅಂತ ನಿನ್ ನಂಬರ್ ಫೋನ್
ಹೌ
ಹಂಗಾಗಿ ಅದಕ್ಕೆಫೋನ್ ಇದಗೂ ಏನ ನಿಮ್ಮಣ್ಣ ಏನ್ ಸುಡೋ ಇರ್ಲಲ್ಲ.
ಬಂದ ಮನೆ ಮೋರ ಬಂದನಲ್ಲಣ
ಹೌದಾನ ಇಲ್ಲ ನಾನ್ ಅದೇ ನೋಡ ಫೋನ್ ಹಚ್ಚವ ನನಗ ಒಟ್ಟ ಫೋನ್ ಹಚ್ಚಲ್ಲ ಏನ ಏನ ಎಲ್ಲಾ ಅದಕ್ಕೆ ಫೋನ್ ಹಚ್ಚಿರೈತ ಅಂತಂದ ನಿನ್ ನಂಬರ್ ಸಿಕ್ತಿ ಈಗ ಹಂಗಾಗಿ ಫೋನ್ ಹಚ್ಚಿದ್ದೆ ನಾನು
ಹ್ಮ್ ಅದ ಊರಿಗ್ ಮನೆ ಮರ ಬಂದಾನ ಬೆಂಗ್ಳೂರ್ಗೆ ಹೋಗಲ್ಲ ಅನಕತಾನ ಹ್ಮ್ ಅದಕ್ಕ ನಾವ ಅಲ್ಲೇ ಊಟ ಸಟ್ ಆಗಲ್ ಏನ ರೋಮ್ ಸಜ್ಜಲ್ಲ.
ಹಾಗ ನೋಡ್ ಪ್ಪಾ ನನಗ ಅಂತ ಏನಲ್ಲ ಅಲ್ಲೇ ಚಛಲ ಅಂತಂದಿದ್ದೆ ಮತ್ತ ಈಗ ಹಿಂಗಂದ ರ್ತ ಏನ ಈಗ ಊರಾಗಿರ್ತಾನಾನ
ಹ್ಮ್ ಒಲ ಮನ್ ಮಾಡ್ದನ್ ಆಗದ ನೋಡಪ ಮತ್ತೆ ಯಾವ ಮಾಡಬೋವಾಗ ಅಂತ ಹೇಳಿ. ಕಾವಾಲ ಮತ್ತೆ
ಅಲ್ಲಾ ಇಲ್ಲಿ ಅದಿನೈಧೂ ದಿನ ಮಾಡಿಗಸ ರೊಕ್ಕ ಅಲ್ಲೇ ಬಿಟ್ಟು ಬಂದನಲ್ವ ಎಂತ ಮನ್ಷ್ಯಪ್ಪಾ ನಿಮ್ಮ
ಏ ಅದೇ ಎಳ್ ತುಪ ಇನ್ನೊಂದ ಹದ್ನೈದ್ ದಿನ ಮಾಡು ಒಂದ್ ತಿಂಗಳ ಪೇಮೆಂಟ್ ಅಂದ್ರೆ ಸಂಬಳ ಅಂತಂದ್ರು ಕೇಳವಲ್ಲ
ನೀನ ಹೊಲಮನಿ ಮಾಡಂದಾಗ ನಿಮ್ಮಪ್ಪ ನೋಡ್ರ ಏ ಇಲ್ಲ ನಾ ಬೆಂಗ್ಳೂರ್ಗ್ ಹೋತ್ ನಂದವ ಈಗ ನೋಡ್ರಿ ಮತ್ ಬೆಂಗಳೂರಲ್ಲೇ ಇಲ್ಲೇ ಹೊಲ ಮನಿ ಮಾಡ್ತಿನಂದ್ರೆ ಹೆಂಗರೀ
ಮತ್ತೆ ಯಾ ಮಾಡ್ದ ಬಾ ಯಾವದಕ್ಕೆಲ್ಲ ಮತ್ತೆ
ಹ್ಮ್
ಇಲ್ಲ ಇಲ್ಲ ನಾನೂ ಅದಕ್ಕೆ ಫೋನ್ ಹಚ್ಲಿಲ್ಲಲ್ಲ ಅದಿಕೆ ಹಚ್ಚಿದೆ ನೋಡಮ್ಮ ಅಂತಂದ ನೀ ಆರಾಮಿದ್ದಲ್ಲ ಹೌದೌದ್ ಇಲ್ಲ ನಾನ್ ಅರಾಮೇನೆ ಅದಕ್ಕೆ ಫೋನ್ ಹಚ್ಚಿದೆ ಅವ್ನು ಏನ್ ಮಾಡಕತಾನ ಏನಲ್ಲಾ ಅದೇನ ಇದ ಫೋನ್ ತಗೋನ ಅಂತಲ್ಲ ಅವ
ಹಾ ತಗೊಂಡಾನ ಮನ್ನೆ ತಗಂದಾನ
ಅದ ಮತ್ತೆ ಎಲ್ಲಾ ಫೋನ್ ಕೊಡ್ಸಿರಿ ಎಲ್ಲಾ ರೊಕ್ಕ ಕೊಡ್ತರಿ ಅವ್ನಿಗ್ ಬೆಂಗ್ಳೂರ್ಗ್ ಹೋಗಕ್ ಏನಲ್ತಾ ಏನ್ ಕೆಲ್ಸ ಮಾಡಾವವ
ಮದ್ವೇ ಆದ್ರೆ ಕೇಳ ಬೇಡಪ್ಪ ಹೊಲ ಮನಿ ಮಾಡ್ತನ ಅದು ಮಾಡ್ತನ ಅಂತಾನ
ಅದೇ ಹೊರ ಮಂದಿ ಮಾಡ್ತಾರೆ ಅದು ನಿರಂತರವಾಗಿ ಮಾಡ್ಬೇಕದು ಒಂದೇ ರೀತಿ ಬರೇ ತಾಸ ಮಾಡದು ತಾಸ್ ಬಿಡೋದು ನಡಿಯದಿಲ್ಲ ಅದು ಯಾಕಂದ್ರೆ ಹೊಲ ಮನೆ ಅಂತ್ ಅಂದ್ರ ಸುಮ್ನೆ ಅಲ್ಲವು ಎತ್ಗಳು ಇರ್ತಾವ ಹೊಲ ಇರ್ತ
ಹಾ ಮತ್ತೆ ದಾಸ್ರಾಯತ ಅಂದ್ರ ನಡಲ್ಲ ಅದಕ್ಕೆ
ದಸ್ ರತಿ ಅಂದ್ರ ಹೆಂಗ್ ನಡತದ ಅದು ಏನ್ ಮಾಡ್ತಾನೆ ಅನಪಾ ಅವ ಅಂತ ನನಗ ಭರವಸಿನ ಬರತಲ್ ಇನ ಹೆಂಗನ ಕೆಲ್ಸ ಚಲೋ ಮಾಡಾಕತ್ತಿದ್ದೋ ಹದ್ನೈದ ದಿನ ಹೆಂಗ ಅವನಿಗೆ ಯಾರ ಹೇಳ್ಯಾರ ಹೆಂಗ ಮಾಡ್ಯಾರಪ್ಪ ಅವನು
ಏನ್ ಮಾಡ್ರು ಏನ್ ಬಿಟ್ರು ನೋಡಪಾ ಈ ಮತ್ತೆ ಹೊಲ ಮನೆ ಅಂತನ ಮತ್ತ ಇನ್ನೊಂದ್ ಸ್ವಲ್ಪ ದಿನ ಬಿಟ್ ಬಂದ್ ಬೆಂಗ್ಳೂರು ಅಂತನ ಗೊತ್ತಾಗ್ವಲ್ದು ಏನ
ನಿಮ್ ಮಾತನ್ ಕೇಳಲ್ಲವ
ಕೇಳಲ್ಲಪ್ಪ ನಮ್ ಮಾತನ್ನ ಅಪ್ಪನ ಮಾತ್ ಕೇಳಲ್ಲ ನನ್ ಮಾತ್ ಎಲ್ಲ್ ಕೇಳ್ತನಣ್ಣ
ಹೌದೌದು ಇಲ್ಲ ಬರಬರೀ ಅದ್ ಬಿಡ ಹಂಗೆ ಆಗಿ ತಂತಾಯಿ ಮಾತ್ ಚೊಲೋ ಅಲ್ಲ ಚಲೋ ಅಲ್ಲಾ ಅಲ್ಲಿ ಸಿಕ್ಕದೆ ಚಲೋ ಕೆಲ್ಸ ಅವನಿಗೆ ಆರಾಮಿತ್ತು ಅಲ್ಲಿ ಆ ಬಾರಿಿಗೆ ಒಂದೇ ಹೆಚ್ಚ ಇತ್ತಪ್ಪಾ ರೂಮ್ ಬಾಡಿಗೆ ಒಂದ ಹೆಚ್ಚಿ ಇತ್ತು ಆಯ್ತ್ ಸ್ವಲ್ಪ ಊಟದ ವ್ಯವಸ್ಥ ಹೆಂಗನ್ ಆಯತತ್ ಮತ್ತ್ ಬೆಂಗ್ಳೂರ್ ಅಂದಿ ಗೊತ್ತದಲ್ಲೇ ಅಲ್ಲಿ ಊಟದ ರೂಮ್ ಇಂದ ಎಲ್ಲಾ ಅಡ್ಜಸ್ಟ್ ಮಾಡ್ಕೊಂಡ್ ನಾವ್ ಇರ್ಬೇಕು ಅದು ಬಿಟ್ಟ ಕಯಸ ನನಗೆ ಅದು ಚಲೋ ಇಲ್ಲ ಇದು ಚಲೋ ಇಲ್ಲ ಅಂತಂದು ಈಗ ಊರಿ ಈಗ ಊರಿಗ ಮೂರಮಕಂತ ಬಂದ್ಗೆೇಸ ಈಗ ಇಂಗ್ ನಿಂಸರನಾ ಆಟ
ಹಾ ನಾವ್ ಬ್ಯಾಡ ಅಂದ್ರನು ಬಂದ ಮೋರ ಬಂದ್ ದಿಂಗ್ ಮಾಡಿ ನೋಡಿ ಮತ್ತೆ
ಹ ಅಲ್ಲ ಸುಮ್ನೆ ಕರ್ಸ್ರರಿ ಬಿಡ ಹಂಗಾರ ನೀವೇ ಕರ್ಸಿರ ನಾವನೇ ಮತ್
ಏ ಇಲ್ಲ ಅವನೇ ಬಂದ ನಾವ ಬೇಡ ಅಂದಿವ ಇಲ್ಲಾ ಮೋರ ಬಾ ಬರ್ತನಿ ಶ್ರಾವಣಕ್ ಬಾಬಾ ಅಂತ ಹೇಳಿ ನಾವು
ಹಾ
ಹೇಳಿ ಅಂದ್ರ ಅವನ ಏನ ಅವನ್ ದೋಸ್ತ ಅವ ಭೀಮ ಹಚ್ಚಿದ್ನಂತ ಫೋನು ಏ ಬಟ್ ತ ಮಲ್ ತಾಮ ಅಂತ ಹತರ ಅಂತ ಬಂದಾವ ಬಂದ್ರನು ಹೋಗಲ್ಲ ಅಂತ ಅಂತರ ಅಣ್ಣ ಹೆಂಗ ಪ್ಪಾ
ಆಯ್ತ್ ಮತ್ ಈಗ ನೋಡ ಅವ್ರ ಮ್ಯಾಗ ಬಿಟ್ಟದ್ ಈಗ ಏನ್ ನೋಡ್ ಈಗ ನಾವ್ನು ಯಕಂಬ್ ಬರಲ್ಲಪ್ಪ ಈ ನಮ್ಮ ಮಾತ ಕೇಳಲ್ಲವ ನಿನ್ ಮಾತ ಮನೆಯವ ಮಾತ ಕೇಳವಲ್ಲ ಅಂದ್ರ ನಮ್ ಮಾತ ಯವಾಗ ಕೇಳ್ತಾನವ.
ಮತ್ತ ಮೊನ್ನೆ ಮತ್ತೆ ಫೋನ್ ಫೋನ್ ಕೊಡಸಿವ ಅವನು ಬಂದ ಬಂದ್ಗಳನ ಫೋನ್ ಬೇಕಂತ ಮತ್ತೆ ಫೋನ್ ಕೊಡ್ಸಿವಿ
ಹೆಂಗಾರ ಬಾಳ ಇದನ್ ಬಿಡಪ್ಪ ನಿಮ್ಮಣ್ಣ ಬಾಳ ತೇಟನ್ ಬಿಡವ
ಹೌದಪ್ಪಾ ಮತ್ತ ಏನ್ ಮಾಡ್ತಿವಿ ಊರಾಗ ಅನ್ ನೋಡ್
ಈ ಊರಗ್ ಏನ್ ಮಾಡಾಕತ್ತನ ಅಲ್ಲ ಒಟ್ಟ ಫೋನ್ನ ಸ್ವಿಚ್ ಆಫ್ ಇಟ್ಟ್
ಏ ಫೋನ್ ಸ್ವಿಚ್ ಆಫ್ ಪಟ್ಟಾನ ಅವ್ನು ಬ್ಲಾಕ್ ಹದ ನಿನ್ನೆ ಬೆಳೆ ಬಂದ ಬಿಡ ಹೊಸ ಫೋನ್ ಅದ ಅನ್ ಸ್ವಿಚ್ ಆಫ್ ಆಗೋದ್ ಡೌಟ್
ಅಲ್ಲ ನನ್ನಾನ ಮರ್ತ್ ಬಿಟ್ಟು ನನ್ವ ಈ ಈ ನಾವ ಎಲ್ಲ ದಾರಿ ಪೇರಿ ತೋರ್ಸಿದ ನಾವ ನಾನುನ್ ಚಲೋನ ಹುಡ್ಗ ಚೊಲೋ ನ ಯ ಒಟ ಯಾರ ಬೆಂಗ್ಳೂರಾಗ ಯಾರ ಜೊತಿ ಕಟ್ಟ ಮಟ್ಟನ್ ಏನ್ ನೋಡವ ಹಂಗಾಗಿ ಕೆಟ್ಟಬಿಟ್ಟ ನಾವ್ ಮನ್ಷ್ಯ
ಹೌದೌ ನಿಮಂಬಲ್ಲಿನ ಇರ್ಲಲ್ಲಲ್ಲಾ.
ಮತ್ ನಂಬಲ್ಲಿ ನಿ ಇರ್ಲ್ಲ ಅಂದೆ ನಾವ್ ಅಲ್ಲೇ ಎಷ್ಟ ಬಡ್ಕಂದೆ ನೋಡ್ಪಾ ಅಲ್ಲಿ ಚಲ ಅದೇ ಇಲ್ಲ ಅಲ್ಲಿ ಕೆಲ್ಸ ಚೋಲ ಅದ ಹಂಗ್ ಮಾಡ್ಬಬೇಕು ಹಿಂಗ್ ಮಾಡ್ಬೇಕ ಅಂತ ನನನ್ ಭಾರಿ ಆತದ ಆಗ ಈಗ ಊರ್ ಬಿಟ್ಟ ಬಂದೀನಿ ರೊಕ್ ಕ್ಕ ಮರಿಕೇ ಬು ಅಂತಂದ ಒಟ್ಟ ಈ ಅವ ಹದ್ನೈದು ದಿನ ಮಾಡಿದಂಗೆ ಲಾಸ್ಟ್ ಮುಮೆಂಟ್ ಗ ಯಾರ ಜೊತೆ ಟಿಕಟ್ನು ಯಾರ್ ಪರಿಚಯ ಆದ್ರ ಅವ್ನಿಗೆ ತಗೋ ಒೊಮ್ಮಲೆೇ ನೋಡ ಒಂದ್ ಆರ್ದಾಗೆ ಅವ್ನು ಮನ್ಸ. ಡ ಅವಾಗ ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಬೆಂಗ್ಳೂರ್ ಬಂದಾಗ. ಹಾ ಈನ್ ಕೆಲ್ಸ ಚಲೋ ಅದ ಚಲೋ ಅದು ಅಂತ ಎಲ್ಲ ಕೇಳಿದಾವ. ಆಮೇಲ್ ಲಾಸ್ಟ್ ಮೂಮೆಂಟ್ ನೋಡಪ್ಪಾ ಹಿಂಗ್ ಮಾಡಿದ.
ಹೌದಪ್ಪಾ ಮತ್ತೆ ಮಾಡ್ ಹದ ಅಂದ್ರ ಹೊಲ ಮಂದ ಕೆಲ್ಸ ಮಾಡ್ದ ಅಂತ ಅದಕ್ಕಾಯ್ತ್ ತಗಪ ಅಂತಂದ. ಹ
ಮತ್ತೆ ಏನಂತ ಹಳ್ತಾರ ಈ ತಾ ದೊಡ್ಡವರಾಗ್ಯಾರ ತಿಳ್ಕೋಬೇಕು ಅದು ಬಿಟ್ಟ. ಪಟ್ಟಗಸ ಇನ್ನೊಬ್ಬರು ಹೇಳಿದಿದ್ದಾರೆ ಹೆಂಗ
ಈ ಹೊಲ ಮನನಾಗ ಗೊಬ್ರಸಿ ಹೊಲ್ದ ಏನಿಲ್ಲಲ್ಲ ಈಗ ಬಂದ್ ಏನ್ ಮಾಡ್ತನಿ ನಮ. ದೊಡ ಮೂರ್ ಮೂರ್ ಕಟ್ರೆ
ಹಂಗ ಹೆಂಗಿದ್ರ ನೀನೇ ಇದ್ದ್ಯಲ್ಲ ಚೂರು ಹೆಚ್ಚ ಕಮ್ಮಿ ಅದ್ರ ನೀನೇ ನೋಡ್ಕೊಂಡು ಹೋಗ್ತಪ್ಪ. ಆ ಮದ ಆಯ್ತು ಈಗ ಅವ್ರರು ಯದಕ್ ಬೇಕ.
ಹ್ಮ್ ನಾನು ಅಪ್ಪ ಅವರು ಮಾಡ್ತಿದ್ವ ನಡ್ತಿತ್ತು ಅವ್ನು ಅಲ್ಲಿ ಹೋಗಿದ್ರೆ ಹಾಗೆ ಹೋಗಿತ್ತಪ್ಪಾ.
ಹಾ ಹ ಹೌದು ಅವ ತನ್ ತಾನೇ ತಿಳ್ಕಬೇಕು ಬಿಡ್ಬೇಕುನ್ಪ ಮಾಡಿದಿ.
ಅದೇ ಹೇಳಿದ್ರ ಕಲ್ಪ ಮತ್ತ ಅವ್ರನ ಏನಂದ್ರ ಮಯಾಗ ಆಯ್ತ ಆತ ಏನಂತಾನ ಅದ ಹ ಅನ್ಬೇಕು ಮತ್ತೆ. ಹಿಂದಾಡು ಅದು ಒಟ್ಟು ಏನೇನ್ ಆಯ್ತ ಅಂದ್ರ.
ಹೌದು ಅದ್ರ ಕಾಲ ಸಂಜೆಯಲ್ಲಿ ಈಗ.
ಹ್ಮ ಮತ್ತೆ ಅದಕ್ಕೆ ಸುಂಬ್ಬಟ್ಟು ನೋಡಪ್ಪ
ಹ್ಮ ಅದ್ರಾಗ ಚೂರು ಹೆಚ್ಚ ಕಮ್ಮಿ ಮಾಡ್ಕೊಂತ ಅನಪಾ ಅದ್ರ ಅವ್ ಅದಕ್ ಹೇಳ್ತಾರೆ ಅದಕ್ ಹಲ್ಲ ಅನ್ನೋದು ಇದ್ದನಿ ಇಲ್ಲ ನಿಗ್ ಮ ಯೋಚನೆನೇ ಮಾಡ್ತಾನ ಇಲ್ಲ ಬ ಬಿಡಪವ.
ಏನ್ ಮಾಡ್ತಾನೋ ಏನ್ ಹಡ್ತಾನ ಈಗ ಹೋಗಿ ಆದ್ರ ಇನ್ನೊಂದ್ ಹದ್ದು ದನ ಪೇಮಂಟಿಸಂಬಾಪ್ಪಾ, ಇ ಇನ್ನೈದ ದನ ಅಂದ್ರೆ ಮೈತ್ತ ಏನಾದ್ದ
ಅವ ಅಲ್ಲಿ ಎಷ್ಟುಸಂದನು ಎಷ್ಟು ಬಿಟ್ಟನು ನೋಡಿ.
ಏ ಮಾಡೆ ನಿಂಬಲ್ಲಿ ಇರಿದ್ರನು ಇಲ್ಲ ಏನಂದ ನಿಂಬಲ್ಲಿ ಇದ್ನಲ್ಲ.
ಏ ನಮಂಬಳಿ ಫಸ್ಟ್ ನಾವ್ ಕರ್ಸಿ ಮತ್ತೆ ಕಸಿ ಕಿಸ ನಿದ್ದವಲ್ಲಾ ಒಂದ್ ವಾರ ನೋಡಿದಾವ ಒಂದ್ ಆರ ನೋಡಿದ ಅಲ್ಲಿ. ಊಟ ಸಜ್ಜಾಗಗ್ಲಿಲ್ಲ ಮತ್ತ ಟೈಮ್ ಟೈಮಿಗ್ ಊಟ ಬೇಕು ಅ ಸ್ವಲ್ಪ ಕೆಲ್ಸ ಕೆಲ್ಸ ಓಟಿ ಗೀಟಿ ಅಂತ ಇರ್ತಾವ ಅಲ್ಲಿ. ಆ ಚೂರು ಆ ಮುಂಜೆ ಆರು ಗಂಟಗ್ ಹೋಗೋದು. ಸಂಜೆೆಗೆ ಏಳ ಎಂಟಕ್ಕೆ ಬರೋದ ಆತದಲ್ಲ ಹಂಗಾಗಿ. ಇದಾಯ್ತವನಿ ಹಾ ಹಂಗಾಗಿ ಬೇಸರು ಬಂದ್ ಬಿಡ್ತಲ್ಲ ಅವ್ನಿಗೆ ಬೇಾಸ್ರ ಬಂದ್ ಏನ್ ಮಾಡಿದ ಇಲ್ಲ. ಯಾರ ಕಡೆ ನೋಡ್ತಾನಂತ ಅವ್ನ್ ದೋಸ್ತ ಯಾರ. ಇವ ಲಿಂಗೇಶವರ ಬಂದಿದ ತಲಗಿ ಅಷ್ಟತತಿ ಅವ ಕಾಂಟ್ಯಾಕ್ಟ್ ಮಾಡಗಸನ್ ಕೇಳೇನಾ. ಕಾಂಟ್ಯಾಕ್ಟ್ ಮಾಡಿ ಕೇಳ್ಯಣ ಹಂಗಾಗಿ. ನಾನ್ ಯಾಕಪ್ಪ ಹಿಂಗ ಸಡನ್ ಆಗಿ ಒಮ್ದ ಒಮ್ಮಲೆ ಓತ ಅಂತ ನ ಅಂದೇ ಇಲ್ಲ ಮತ್ತೆ. ನಾವೀಗ ನಾವವು ಕರ್ಸಿರ್ತೀವಿ ಈಗ ನಮ್ಮ್ ಮಾತ್ ಕೇಳಿದ್ರ ಸರಿ ಈಗ ಕೆಲ್ಸ ಹೇಳಕ್ನ ಚೊಲೋ ಅಲ್ಲ ಈಗ ಹೆಂಗಪ್ಪ ಅಂತಂದ್ರ ಏನಂದ ಕೆಲ್ಸ ಹೊಜ್ಜಾಗ್ ತದಪ್ಪಾ ನಾವು ತಿಳ್ಕ ನಡಪಾ ಏನ ಅ ನಡಿ ಒಟ್ಟ ಬ ಬೆಂಗಳೂರ ಮಾಡ್ತಾನ ಅಂತಂದಷ್ಟ ನಾವವು ಇದು ಮಾಡಿದ್ದ ಇ ನನಗೆ ಇದು ಗೊತ್ತಿಲ್ಲ ವಿಷಯ ಅ ಹಮ್
ಅದೇ ಹೌದಪ್ಪಾ ಮೋರಂಂಗ ಬಂದ್ ಈ ಕಡೆ ಆಗ ನೋಡಿ ಏನ ಹೇಳೋದ ಆಗಲ್ಲ ಬಿಡದ ಅಲ್ ನಿಂಗ್ ಮಾತ್ರ
ಹದ ಎಂತ ಮನುಷ್ಯನ್ ಪಾವ ಎಲ್ಲಿ ಮನ್ಯಾಗ ನಾನು ಇಲ್ಲನುೋ
ಏ್ ಹೊರಗವಾಗಿ ನಾನು ಇಲ್ಲಿ ಹೊಲಕ್ ಬಂದಿದ್ದೆ
ಹೌದಾನ
ಗ್ಯಾಪ್ ಆಗಿತ್ತು ನಿನ್ನೆ ಮಳೆ ಬಂತಲ್ಲಾ ಅದೇನ್ ಆಟ್ಯವೇನ ಅಂತ ಮೊನ್ನೆ ಬೇಜ್ ಹಾಕಿದ್ವಿ ನಾಯಟ ನ ನೋಡ್ಕೊಂಡ ಹೋಗ ಬಂದ ನೋಡಪ್ಪ
ಹೌಲ್ಲ ನಾನ್ ಅದಕ್ಕೆ ಹೆಚ್ಚಿದೆ ಅವ ಒಟ್ಟ ಫೋನ್ ಏನ್ ಮಾಡ್ಯನೋ ಏನಿಲ್ಲ ಮಟ ಒಂದ ನಾಲ್ಕ ರ ಚಿಬಲ್ ಅಂತ ಬರತದ ಹಂಗಾಗಿ ಮತ್ತೆ ನಡ್ಯಪ್ಪ ಏನು ಮೋರಮ್ಮನ ಮುಗಿತಲ್ಲಾ ಹಂಗಾಗಿ ಮತ್ ಬರ್ತನಾ ಹೆಂಗ್ ಮಾಡ್ತ ಹನಂತ ಕೇಳ ಇದು ಮಾಡಕ್ಕೆ ಇದು ಮಾಡಿ
ಮದಪ್ಪ ಮತ್ತೆ ಬರಲ್ಲ ಅಂತ ನೋಡಪ್ಪಾ ಹೋಗಿ ಒಂದ್ ಹದನೈದು ದನ ಪೇಮೆಂಟ್ನ್ನೊಂದ್ ಹದ್ನೈದು ದನ ಮುಗಿಸಿ ಅಷ್ಟೈಐತಿ ಸಟ್ಟ್ದ ಪೋಟ ಪಾಠ ಅಂದ್ರನ ಕೇಳವಲ್ಲ
ಹ್ಮತ್ತ ಮ ನೋಡಿ ಅಲ್ಲ ಇಲ್ಲಿ ಆರಾಮ ಈಗ ಒಂದು್ ತಿಂಗಳು ಕೆಲಸ ಮಾಡಿದ್ರೆ ಇ ಗೊತ್ತಾಗಲ್ಲ ಬೆಂಗಗಳೂರು ಸುಮಾರ ಒಂದ್ ವರ್ಷ ಎರಡ್ ವರ್ಷ ಇಲ್ಲಿ ಬೆಂಗ್ಗಳೂರ ಆಗಿದ್ದು ಕೆ ಕೆಲಸ ಮಾಡಿದ್ರ ಇಲ್ಲಿ ಪರಿಸ್ಥಿತಿ ಇಲ್ಲಿನ ಜನ ಇಲ್ಲಿನ ವಾತಾವರಣ
ಹ್ಮ
ತನಪ ಅದು ಬಿುಟ್ಟಿಗೆಷ್ಟ ನಾನು ಅವ ಹದ್ೈದು ದಿನ ಹದ್ೈದದು ದಿನ ಮಾಡ್ಲಾರ್ದೇನ್ ಅಂತರ ಅದ್ರಂಗ ಹೆಂಗಿದ್ರ ಸುಮ್ಮ್ನೆ ಬೇಕ ಅಂತಾನೇ ಬಂದ ಬಿಡ ಬೆಂಗ್ಳೂರು
ಯಾವದಕ್ ಬಂದನುೋ ಯಾರ್ ಮಾತ್ ಕೇಳುವಗನ ನೋಡಕ ಹೋಗ್ಯನಾ ಏನ್ ಮಾಡ್ಯನಾ
ಹಂತ ಹಂಗಗೆ ಹಗ ನೋಡ ಮೊದಲ ಮೊದಲ ಒಂದ್ಸಲ ಹ
ಹಾ ಮೊದಲ ಒಂದ್ ಎರಡ್ ವರ್ಷ ಮೂರ್ ವರ್ಷದಿಂದ ಹೋಗಿದ್ದ ಎಜುಕೇಶನ್ ಬಿಟ್ಟ್ಮ್ಯಾಲ
ಹಾ
ಹೋಗಿ ಬಂದ ಮತ್ತೆ ಬಂದ ಬಂದ ದಲ್ಸಿಂದ ಒಂದ್ ಎರಡ್ ವರ್ಷ ಮಾಡಿದ್ದು ದಗ್ದ ಅವಾಗ್ಲ ಒಂದ್ ಒಂದ ಒಂದವರ್ ತಿಂಗಳು ಮಾಡಿದ್ದೆ ಅಷ್ಟೇ ನಮ್ಮ ಅಂದ್ರ ನಮ್ಮ ಹರ್ತಕ್ಕದ್ದ ಅವಾಗ
ಬೆಂ್ಗಳೂರ್ದಾಗ ಕೇಳಾರಿಲ್ಲ ಹೇಳಾರ ಇಲ್ಲ
ಹ್ಮ ಅವಾಗಿದ್ದ ಮತ್ತೆ ನಮ್ಮ ಆಮ್ ಸ್ವಲ್ಪ ಚಲ ಇದ್ದ ಅವನ್ನ ನೋಡ್ಕೊಂತಿದ್ದ ಈ ಯಾರೆಲ್ಲ ಒಬ್ಬನ ಆಗ್ಬಿಟ್ಟಾನ ಊಟ ಬಾಳ ಸಟ್ ಆಗ್ದಲ್ಲ ಅಂತಾನ
ಹ್ಮ್ ಹ್ಮ್ ಹೌದೌದು ಚೊಲೋನ ಇದ್ದಪ್ಪಾ ಮನ್ಷಿ ಯಾಕೆ ನಿಂಗ ಅ್ ನಡ ನಾನನ್ ಮ
ಈಗ ಏನ್ ಮಾಡ ಏನ್ಬುಟ್ಟನಪ್ಪ ಆಯ್ತು ಇಲ್ಲಿ ಊರಾಗ ಅಂತತ್ ಏನ್ ಅಂತದಿಲ್ಲಾ ನೋಡ ಮತ್ತತ್ ಅದೇ ಬೆಂಗ್ಳೂರಾಗ ಏನ್ ಮಾಡಿ ಬಂದ ನನ್ ಗೊತ್ತಿಲ್ಲ
ಹೌದ್ ಚೊಲೋನ್ ಯಾರ ಒಟ್ಟ ಯಾರ ಹಂಗ ಹಗೆ ನೋಡ ಹಡಾ ಹುಡುಗ ಜೊತೆ ಕಟ್ಟ ಮಂಗ್ಗಳೂರು ಸಜಲ್ಲ ಇಲ್ಲಿ ಒಂದೊಂದ್ ಏರಿಯಾ ಬಹಳ ಕೆಟ್ಟ ಚೊಲನೆಲ್ಲ ಇಲ್ಲಿ ಏರೆಗಳು
ಹೌದಪ್ಪ ಮತ್ ಬೆಂಗಳೂರು ಕಂಗೆ ಎಲ್ಲ ಒಬ್ಬ ಒಂದ್ ಹಳ್ಳಿ ಬಂದಿರ್ತಾರ ದೊಡ್ಡ ಸಾವಿಾರು ಜನ ಅಲ್ಲಿ ಹತಾರ
ಹ ಹ್ಮ್ ಸುಮ್ಮನೆ ಕೈಸಿರಿ ಬ ಬಿಡಾಕಡೆ ಈ ತರ ಇದ್ ಮಾಡಂಗ ಎಲ್ಲ ಅವ್ನಿಗೆ ಗೊತ್ತಾತ ತಗ ಈಗಿದ ಏನಿಲ್ಲ ಇದೇ ತರ ಮತ್ತೆ ಹದ್ೈದು ದಿನ ಮಾ ಬ ಬೆಂಗ್ೂಗ್ ಹೋದ್ರೆ ಕಸಕ್ಕೆ ಹೋಗ್ಬೇಡ್ರ ಅವ್ನ
ಇಲ್ಲ ಇಲ್ಲ ಕಸಲ್ಲ ನಾನೇ ಬಂದ್ಬಿಡ್ತನ ಸು್ನೆ ಕಡೆ ಇಲ್ಲಿ ಹತ್ನನೆ ಮಾಡ್ಕಿ ಅಂತರ್ ನಾ ಬೆಂಗಳೂರು ಸಟ್ಟದ್ರ ಆಯತ ಆ ಕಡೆ
ಹಾ ಮತ್ತೆ ಹಂಗೆ ಮಾಡ ಹಂಗಾರ ಸರಿ ಹಂಗ ಹಾ ಸರಿ ಆ ನೀ ನೀನ್ ಆರಾಮಿದಲ್ಲ ಹಾ ಇಲ್ಲ ನಾನ್ ಆರಾಮ ಅದಕ್ಕೆ ನಿಮ್ಮ್ ಅಣ್ಣಗ ಹಂಗ ಫೋನ್ ಹಚ್ಚಿದ್ದೆ ನಿಮ್ ದೋಸ್ತ್ ಅಂತಾನ ನೋಡ ಫೋನ್ಿಗೆ ನಾಫೋನ್ ಎತ್ತು ನಿಮ್ದು ಅಸಫೋನ್ ತನ್ ಅಂತ ಅಂದ ನೋಡಮ ಏನಂತ ಹೋಗ್ ಬತ್ತಾರ
ಹಾ ಆಯ್ತಾಯಯ್ತು ತಗ
ಹಾ ಸರಿತ
ಹಾಂ ಸರ್